ಹ್ಮ್ ಹೇಗಿದ್ದಿಯ. ನಾನು ಚೆನ್ನಾಗಿದ್ದೀನಿ.
ತುಂಬಾ ದಿನ ಕರೆ ಮಾಡಿದ್ಯಾ
ಹೌದು ತುಂಬಾ ದಿನಗಳಾಗಿತ್ತು.
ಹ್ಮ್.
ಏನ್ ಮಾಡುತ್ತಿದ್ದೆ.
ಏನು ಇಲ್ಲ ಹಾಗೆ ಒಂದು ಚಲನಚಿತ್ರ ನೋಡಿ ಮಲ್ಕೊಂತಾ ಇದ್ದೆ.
ಹೌದಾ.
ಹ್ಮ್.
ಓಕೆ ಊಟ.
ಆಯ್ತು ನಿಮ್ದು.
ನಮ್ದು ಆಯ್ತು.
ಹ್ಮ್.
ಏನು ಇಲ್ಲ ಹಾಗೆ ಸುಮ್ನೆ ಕರೆ ಮಾಡಿದೆ ಪರೀಕ್ಷೆ ಬೇರೆ ಹತ್ತಿರ ಬರ್ತಿದೆ ಅಲ್ಲ.
ಹೌದು.
ನೀವು ಮೊದಲೇ ಪುಸ್ತಕ ಓದುವುದಲ್ಲಿ ಹೌದು ನಿನಗೆ ಪುಸ್ತಕ ಓದುವುದು ತುಂಬಾ ಇಷ್ಟವಾ ಅಷ್ಟು ಜಾಸ್ ತಿ ಓದ್ತಾ ಇರ್ತೀರಾ.
ಹ್ಮ್ ನನ್ಗೆ ಪುಸ್ತಕ ಓದೋದು ತುಂಬಾ ಇಷ್ಟ.
ನಿದ್ದೆ ಬರ್ತಿದಿಯಾ.
ಇಲ್ಲ ಇಲ್ಲ
ಹಂಗೆ
ಹ್ಮ್.
ಯಾಕೆ ಪುಸ್ತಕ ಓದಬೇಕು ಅಷ್ಟೊತ್ತು.
ಹ್ಮ್ ಯಾಕಂದ್ರೆ ಪುಸ್ತಕದಿಂದ ತುಂಬಾ ಜ್ಞಾನ ಸಿಗುತ್ತೆ ನಮ್ಗೆ.
ಹ್ಮ್
ಒಳ್ಳೆ ಒಳ್ಳೆ ವಿಷಯ ಕಲಿಬಹುದು.
ನಂತರ
ಹಾಗೆ ಹ್ಮ್ ಅಷ್ಟೇ.
ಗಿದ್ದರೆ ನೀನು ಯಾವ ಪುಸ್ತಕ ಹೆಚ್ಚು ಓದುತ್ತಿಯಾ.
ನಾನು ಕತೆೆ ಪುಸ್ತಕ ಮತ್ತೆ
ಹ್ಮ್
ಪಾಠದ ಪುಸ್ತಕ ಓದ್ತೀನಿ.
ನಾನು ವಿಜ್ಞಾನದ ಪುಸ್ತಕ ಓದುತ್ತೇನೆ.
ಹ್ಮ್ ಅದು ಒಳ್ಳೆ ವಿಷಯ.
ಹೌದು ಏನ್ ಮಾಡುವುದು ನಮ್ಮ ಮನಲ್ಲ.
ಹ್ಮ್.
ಹ್ಮ್ ಪರೀಕ್ಷೆಗಳನ್ನೇ ನೀನು ಅಂಕಿಯನ್ನು ತೆಗೆಯುವುದೇ ಇಲ್ಲಾ.
ಹ್ಮ್
ನೋಡದ್ರೆ ಆಟ ಆಡ್ತಾನೆ ಇರ್ತಯ ಯಾವಾಗಲೂ.
ಹ್ಮ
ಯಾವಾಗ್ಲೂ ಆಟ ಆಟ ಆಟ ಆಡ್ತಾನೆ ಇರ್ತಯ ಅಂತ ಹೇಳ್ಬಿಟ್ಟು..
ಹ್ಮ್
ಹ್ಮ್ ಅದಕ್ಕೆ ದಿನ ಒಂದು ಗಂಟೆ ಓದುತ್ತೆ.
ಹ್ಮ್ ದಿನ ಓದಲು ಸಮಯ ಹಿಡಿಯುತ್ತಾ ನಿಮ್ಗೆ.
ನೀವು ಓದುವುದಿಲ್ವಾ.
ನಾನು ಓದ್ತೀನಿ ಆವಾಗವಾಗ ಅಂದ್ರೆ ದಿನಾ.
ಹ್ಮ್.
ದಿನ ಓದಲ್ಲ ಓದ್ತೀನಿ.
ಹಾಗೆ
ಹ್ಮ್
ಹ್ಮ್ ಹ್ಮ ಅದು ತುಂಬಾ ಒಳ್ಳೆಯ ಅಭ್ಯಾಸ ಬಿಡಿ ನಿಮ್ಮದು.
ಹ್ಞೂ
ಹೌದು ಬರ್ ಹ್ಮ್ ಆದರೆ ನನಗೆ ಒಂದು. ಪ್ರಶ್ನೆ ಉಂಟಾಯ್ತು ಪುಸ್ತಕ ಓದಿದರೆ ನಮಗೆ ಏನು ಪ್ರಯೋಜನೆ?
ಹ್ಮ್ ಪುಸ್ತಕ ಓದಿದ್ರೆ ನಮ್ಗೆ ಹೊಸ ವಿಷಯಗಳು ತಿಳಿಯುತ್ತೆ.
ನಂತರ
ನಾವು ಒಂದೊಂದು ಪುಸ್ತಕದಿಂದ ಒಂದೊಂದು ನ ಕಲಿಯಬಹುದು. ಆ ಪುಸ್ತಕ ಬರೀ ಒಬ್ರು ಬರ್ತಿದ್ದಾರೆ ಅಂದ್ರೆ ಅವರು. ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಬರ್ದಿರ್ತಾರೆ ಅಲ್ವಾ.
ಹೌದೌದು
ಹ್ಮ್
ಹ ನನಗೆ ನೆನಪಿನ ಶಕ್ತಿನೇ ಇಲ್ಲ...
ಹಾ ಹಂಗಿದ್ರೆ ನೀವು ಪುಸ್ತಕ ಓದ್ಬೇಕು. ಆವಾಗ ನಿಮ್ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ.
ಹೌದು
ಹ
ಪರೀಕ್ಷೆ ತುಂಬಾ. ಸಹಾಯ ಆಗುತ್ತೆ ನಾನು ಈಗ್ಲಿಂದಾನೇ ಓದ್ತಾ ಇದ್ದೆ.
ಹೌದು ಉತ್ತರ ಸುಲಭವಾಗಿ ಬರಿಬಹುದು ನೀವು ಏನಂದ್ರು ಓದ್ತಾ ಇದ್ದೀರೆ.
ಹೌದು. ಆದರೂ ಮೊದಲಿಗಿಂತ.
ಹ್ಞೂ
ಈಗ ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ಮೊದಲು ಓದೋದಕ್ಕೆ ಆಗ್ತಾ ಇರ್ಲಿಲ್ಲ.
ಹ್ಮ್
ಇವಾಗ ಪರವಾಗಿಲ್ಲ ಓದ್ತಾತಿ ಮೊದಲು ಓದ್ತಾದ್ದೆ.
ಹ್ಮ್
ಈ ನಡುವೆ ನಾನು ದೂರವಾಣಿಗೆಗಿಂತ
ಹ್ಮ್
ಪುಸ್ತಕ ಒಳ್ಳೆಯದು ಅದೇ ಓದುತ್ತೆನೆ.
ಹೌದು ಎರಡನ್ನು ಸರಿಯಾಗಿ ಬಳಸಬೇಕು. ಇವಾಗ ದೂರವಾಣಿ ತಪ್ಪ್ ಅಂತ ಹೇಳಕ್ಕ ಆಗಲ್ಲ ಅದನ್ನ ಬಳ್ಸೋದ್ರಲ್ಲಿ ಇರುತ್
ಅಯ್ಯೋ ನಮ್ಮ ಮನೆಯಲ್ಲಿ ದೂರವಾಣಿ ಬಳಸುವುದರಿಂದ
ನಿಮ್ಮ ಮನೇಯಲ್ಲಿ ಅಷ್ಟೇ ಅಲ್ಲ ಎಲ್ಲರ ಮನೆಯಲ್ಲೂ ಅದೇ ರಾಗ ಅದೇ .
ಹ ಪುಸ್ತಕ ಜಾಗ್ರತೆಯಿಂದ ಇಟ್ಕೊಳ್ಳಬೇಕು ನಾನು ಮೊದಲು. ಅದು ಎಲ್ಲಿಗೆಲ್ಲೋ ಆಗ್ತಿನ್ .
ಹೌದು ಅರಿಬಾರ್ದು ನಾವು ಪುಸ್ತಕನ.
ಬರೆಯವರೆಗೂ ಕೊಟ್ಟರೆ ತೆಗೆದುಕೊಳ್ಳಬೇಕು.
ಹೌದು ಪುಸ್ತಕಕ್ಕೆ ಬೆಲೆ ಕೊಡೋದು ಕಲಿಬೇಕು.
ಹ್ಮ ಹೊಸ ಪುಸ್ತಕ ಖರೀದಿ ಮಾಡುತೀಯಾ ನೀನು ಹಾಗಿದ್ದರೆ.
ಹಾ ಕೆಲವೊಂದ್ಸರಿ ಖರೀದಿ ಮಾಡ್ತೀನಿ. ಕೆಲವೊಂದ್ಸರಿ ನಮ್ಮ ಗೆಳೆಯರ ಹತ್ರ ಇರೋನು ಈಸ್ಕೊಂಡ್ ಓದ್ತೀನಿ.
ಆ ಗ್ರಂಥಾಲಯದಲ್ಲಿ ನಾವು ತೆಗೆದುಕೊಳ್ಳಬಹುದಾ ಪುಸ್ತಕವನ್ನ.
ಹೌದು ಅದು ತುಂಬಾ ಉಪಯೋಗ ಆಗುತ್ತೆ ತಗೋಬೋದು ನಾವು.
ಚಿಕ್ಕ ಮಕ್ಕಳಿಗೂ ಪುಸ್ತಕ ಓದುವ ಅಭ್ಯಾಸ ಬೆಳೆಸಬೇಕು. ನನ್ನ ತಮ್ಮನು ಇದ್ದಾನೆ ಯಾವಾಗ್ ದೂರವಾಣಿಯನ್ನ ನೋಡುತ್ತಾನೇ ಇರ್ತಾನೆ ಪುಸ್ತಕವನ್ನ ಹಿಡಿಯುವುದೇ ಇಲ್ಲ.
ಹೌದು ಹಾಗಾದ್ರೆ ಅವನಿಗೂ ಹೇಳಿ ಪುಸ್ತಕದ ಬಗ್ಗೆ.
ಹೇಳಬೇಕು ಖಂಡಿತ. ಹೇಳಬೇಕು ಪುಸ್ತಕ ನಮ್ಮ ಒಳ್ಳೆಯ ಸ್ನೇಹಿತ. ಅಂತ ಅವನ್ಗೆ ಆ ತರ ಹೇಳೇಬೇಕು ಆ ರೀತಿ.
ಹೌದು ಅದು ನಮ್ಮ ಜೀವನವನ್ನು ಬೆಳೆಸುತ್ತೆ.
ಪುಸ್ತಕ ಓದ್ಬೇಕು ಅಂದ ಮಾತ್ರಕ್ಕೆ ಪುಸ್ತಕದ ಮುಂದೆ ಕುತ್ಕೊಂಬೇಕ್ ಅಲ್ಲ ಅದಕ್ಕಂತ ಒಂದ ಸಮಯ ಇಡ್ಬೇಕಷ್ಟೇ.
ಹ್ಮ ಹ್ಮ್ ಮತ್ತೆ ಹೇಳಿ ಏನಾದ್ರು.
ಹ್ಮ್
ಮತ್ತೆ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದೀರಾ.
ಹಾ ಸಿದ್ಧವಾಗಿದ್ದೀನಿ.
ಸಿದ್ಧವಾಗುತ್ತಿದ್ದೀರಾ ಅಂತ ಕೇಳಿದ್ರೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ.
ಮೀನ್ಸ್ ಇವತ್ತಿಂದು ಸಿ ದ್ಧವಾಗಿದ್ದೀನಿ ಇವತ್ತು ಓದ್ಬೇಕು ಅನ್ಕೊಂಡಿದ್ದು ಸಿದ್ಧವಾಗಿದ್ದೀನಿ ಅಂತ.
ಹಾಗೆ.
ಹ್ಮ್
ನಾನು ಇನ್ನ ಇಲ್ಲ.
ಹ್ಮ್
ಹ ನಾ ಪುಸ್ತಕವನ್ನು ಮುಟ್ಟಲೇ ಇಲ್ಲ. ನೀವು ಸ್ವಲ್ಪ ಸಹಾಯ ಮಾಡ್ತೀರಾ ನಮ್ಗೆ ಒದವ್
ಸರಿ ಸಹಾಯ ಮಾಡ್ತೀನಿ ನಿಮ್ಗೆ ಏನ್ ಸಹಾಯ ಬೇಕೋ ಕೇಳಿ.
ಇವಾಗ ಸ್ವಲ್ಪ ಪರೀಕ್ಷೆ ಬರ್ತಿದೆ ಅಲ್ಲ ಏನ್ ಓದಬೇಕು.
ಹ್ಮ್
ಹಂಗೆ ಹೆಂಗ್ ಓದ್ಬೇಕು ಅಂತ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ
ಹ್ಮ್
ಹಾ ಸರಿ. ನಾನು ಏನೇನ್ ಓದ್ತೀನೋ ಅವೆಲ್ಲಾ ನಿಮ್ಗೆ ಕಳ್ಸ್ತೀನಿ.
ಆದ್ರೆ ನೀವು ಓದಷ್ಟು ಓದೋಕೆ ಆಗುತ್ತೋ ಇಲ್ವೋ ನನಗೆ.
ನೋಡಿ ನಿಮ್ಗೆ ಎಷ್ಟ ಆಗುತ್ತೋ ಅಷ್ಟು ಓದಿ ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಹೇ ಳಿ ನಾನು ಅದನ್ನ ಅರ್ಥ ಮಾಡ್ಸಿತಿನಿ ನಿಮ್ಗೆ.
ಹ್ಞೂ
ನಾನು ಓದಬೇಕು ಓದೋದು ಶುರು ಮಾಡಬೇಕು ಇವಾಗ.
ಹ್ಮ್
ಅದಕ್ಕೆ ನಿಮ್ಗೆ ಕರೆ ಮಾಡಿದೆ. ನೀವು ಯಗೋ ಓದ್ತೀರಾ ಅಲ್ವಾ.
ಹ್ಮ
ಅದಕ್ಕೆ ನಿಮಗೆ ಕರೆ ಮಾಡ್ದೇ ಓದೋಣ ಅಂತ.
ಸರಿ ಓದೋಣ ಇನ್ಮೇಲಿಂದ.
ಹ್ಮ್ ಮತ್ತೆ ನಾಳೆ ಗ್ರಂಥಾಲಯದಲ್ಲಿ ಸಿಗೋಣ.
ಹಾ ಸರಿ ಸಿಗೋಣ.
ಹ್ಞೂ
ನೀವು ಮೊದಲು ಯಾವ ವಿ ವಿಷಯದ ಅದನ್ನೇ ಕೇಳೋಕ್ಕ ಬಂದೆ.
ಗಣಿತ ಓದೋಣ ಯಾಕೆಂದ್ರೆ ನನಗೆ ಗಣಿ ತ ತಲೆಗೆ ಬೇಗ ಹತ್ತುವುದಿಲ್ಲ. ಮೊದಲು ಗಣಿತ ಹ್ಮ್ ಹೇಳಿ.
ಆದ್ರೂ ನೀವು ಒಂದು ಸಾರಿ ಗಣಿತ ಅರ್ಥ ಮಾಡ್ಕೊಂಡ್ರೆ ಅದು ಸುಲಭ ಆಗ್ಬಿಡುತ್ತೆ.
ಹೌದು ಅದು ನಿಜ.
ಬೇರೆ ವಿಷಯದಾಗೆ ಅದು ಮರ್ತು ಹೋಗಲ್ಲ.
ಹೌದೋ. ನೋಡೋಣ ನಾಳೆ ಹೇಳ್ಕೊಂಡ ಕೊಡ್ತೀರಲ್ಲಾ ಹೇಗೆ ಹೇಳ್ಕೊಂಡ್ ಕೊಡ್ತೀರೋ ನೋಡೋಣ.
ಹ್ಮ್ ಸರಿ.
ಮತ್ಯ.
ನಾನ್ ನಿಮ್ಗೆ ಹೇಳ್ಕೊಂಡ್ ಕೊಡ್ತೀನೋ ನೀವೇ ನನ್ಗೆ ಹೇಳ್ಕೊಂಡ್ ಕೊಡ್ತೀರೋ ಅನ್ಸುತ್ತ.
ಅಯ್ಯೋ ಬನ್ನಿ. ನಾನು ಇನ್ನ ಏನು ಓದಿಲ್ಲಾ
ಹಾ
ಓದಬೇಕು ಅದೇ ನಿಮ್ಮೊಂದಿಗೆ ಓದ ಓದ
ಹಾ ಸರಿ ನಿಮಗೆ ಏನಾದ್ರು ಗೊತ್ತಿದ್ರೆ ನೀವ್ ಹೇಳ್ಕೊಂಡ್ ಕೊಡಿ ನನ್ ಗೊತ್ತಿರೋದೆ ನಾನ್ ಹೇಳ್ಕೊಂಡ್ ಕೊಡತನಿ.
ಖಂಡಿತಾ ಖಂಡಿತಾ ಹೇಳ್ಕೊಂಡ್ ಕೊಡ್ತೀನಿ. ನನಗೆ ಏನೇನು ಗೊತ್ತೋ ಖಂಡಿತ ಹೇಳ್ಕೊಡ್ತೀನಿ ನಾನು
ಹುಂ
ಇಂದಿನ ಮಾತು ತುಂಬಾ ಚೆನ್ನಾಗಿತ್ತು.
ಹೌದು ನನ್ ನನಗ್ ಏನೇನ್ ಗೊತ್ತೋ ಎಲ್ಲಾ ಹೇಳ್ಕೊಡತೀನಿ.
ಹುಂ
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಜಾಗ್ರತೆಯಿಂದ ಇರಿ
ನೀವು ಜಾಗ್ರತೆಯಿಂದ ಇರಿ ಮತ್ತೆ ಸಿಗೋಣ.
ಹುಂ ನಿಮ್ಮ ಮೌಲ್ಯವಾದ ಸಮಯವನ್ನು ಕೊಟ್ಟು ನಾಳೆ ನಮಗೆ ಸ್ವಲ್ಪ ಗಣಿತವನ್ನ ಮರಿಬೇಡಿ. ಬನ್ನಿ ಗ್ರಂಥಾಲಯಕ್ಕೆ ಹೋಗೋಣ. ಹೇಳ್ಕೊಂಡ್ ಕೊಡಿ ಅದಕ್ಕೆ ನೀವು ಕೊಂಡ್ರಲ್ಲಾ ನನಗ್ ಖುಷಿ ಆಯ್ತು ಸಂತೋಷ ಆಯ್ತು ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.